ಕೇಳಿಸತಿದಿಯಬ್ರು
ಹಾ ಕಸ್ತೀ ಅದೇ ಏನ್ ಮಾಡ್ತಿದ್ರಿ ಹಾ ಕೇೇಳಸ್ತಿದೆ
ತಾಯ ದಿನಿ ಇವಾಗ ಒಂದೇ ಕಡೆ ಕೂತ್ ಕೇಳಲ್ಲಲ್ವಾ ಅದಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡಿಂದ ಆ ಕಡೆ ಓಡಾಡ್ತಾ ಇದ್ದೀನಿ ಹ
ಹಾ ಹೌದಾ
ಒಬ್ಬಳೇ ಇದ್ದೀನಿ ರೂಮಲ್ಲಿ ನಮ್ಮ ಫ್ರೆಂಡ್ ಒಬ್ಬ್ರ ಊರಿಗೆ ಹೋಗಿದ್ದಾರಾ ಒನ್ ವೀಕ್ ಆಯತ ಅವರು ಲಾಸ್ಟ್ ಸ್ಯಾಟರ್ಡೇ ಹೋಗಿದ್ದು ಇನ್ನೊಬ್ಬ್ರ ಕಾಟಮ್ಮ ಅವರು ಫ್ರೆಂಡ್ ಹತ್ರ ಹೋಗಿದ್ದಾರೆ ಇವತ್ ನೈಟ್ ಟ್ರಿಪ್ ಹೋಗ್ತಿದ್ದಾರೆ ಅವರು
ಹೌದು ಟ್ರಿಪ್ ಯಾವ ಕಡೆ ಹೋಗ್ತಿದ್ದಾರೆ
ನಾ ಅವ್ರ ಮಡಿಕೇರಿಗೆ ಹೋಗ್ತಾರಂತೆ
ಹಓ ಮಡಿಕೇರಿ ಕಡೆ ತುಂಬಾ ಜಾಸ್ತಿ ಚೆನ್ನಾಗಿರು ಇವಾಗೆಲ್ಲ ವತವಣ
ಹಾ
ನಾವವು ಹೋಗ್ಬೇಕಂತ ಮಾಡಿದೀವಿ ಇವಾಗೇನು ಹೋಗ ಹೋಗೋದ ಆಗಲ್ಲ ನಮ್ಗೆ ಮಡಿಕೇರಿಗೆ
ಆಗಲ್ಲ
ಹ್ಮ್ ಜಾಸ್ತಿ ಚಲೋ ಇರುತ್ತೆ ಯ ಕಡೆ ವಾತಾವರಣ
ಅದೇ ಅದೇ ಚೆನ್ನಾಗಿರುತ್ತೆ ಕ್ಲೈಮೇಟ್ ಎಲ್ಲ
ಹ್ಮ್ ಹ್ಮ್ ಕನ್ನಡ ಮಾತಾಡ್ರಿ ಜಾಸ್ತಿ
ಹ್ಮ್ ಜಾಸ್ತಿ ಮಂಜು ಇರುತ್ತೆ ಮಂ
ಹಾ ಜಾಸ್ತಿ ಮಂಜ ಇರುತ್ತೆ ಎಲ್ಲಾ ಕಡೆ ಹಸಿರ ಹಸ ಸರಾಗಿ ಸ್ವಗ
ಹೌದು ಹೌದು ಚೆನ್ನಾಗಿರುತ್ತೆ ಅಲ್ಲಿ
ಹ್ಮ್ ಜಾಸ್ತಿ ಆ ಕಡೆ ಅಡಿಕೆ ಅಡಿಕೆನೆೇ ಬೆಳೆದಲ್ವಾ
ಹ ಅದಕ್ಕೆ ಕಫಿ
ಅದೇ ಕಾಫಿ ಮತ್ತೆ ಅಡಿಕೆ ಜಾಸ್ತಿ ಬೆಳದ ಆ ಕಡೆ
ಹ್ಮ್ ಹ್ಮ್ ಅದೇ ಅವರು ಇವಾಗ ಅವರು ಟೆಂಪಲ್ಗೆ ಹೋಗಿದ್ರು ಸಾಯಂಕಾಲ ಅವ್ರ ಆಕ್ಚುಲಿ ಮನೆಯಿಂದ ಮನೆೆನೆೇ ಅಂದಿದ್ದ ಹೋಗ್ತೀನಿ ಸು ಅಂತಂದು ಅದು ಮೊನ್ನೆ ಹೋಗಿಲ್ಲ ಇವತ್ತು ಹೋಗ್ತಿದ್ದಾರೆ ಇವಾಗ ಅವ್ರ ಫ್ರೆಂಡ್ ಪಿ ಜಿಲಿ ಇದಾರೆ ಗೊತ್ತಿಲ್ಲ ಬರುೋ ಇನ್ನ ಏನು ಗೊತ್ತಿಲ್ಲ ಇವಾಗ ಬರ್ತ ಆತ್ತರಲ್ಲ ಇನ್ನು ಅವವಾಗ ಗೊತ್ತಾಗುತ್ತೆ ಏನೇನು ಹೆಂ ಹೆಂಗೆ ಅಂತ ಅವಾಗಷ್ಟೇ ಕಾಲ್ ಮಾಡಿದ್ರು ನೆನ್ನೆ ನನ್ ಮನೆಗ್ ಹೋಗಿದ್ನಲ್ವಾ ಮತ್ ಇವತ್ ನಾನನ್ ಒಬ್ಬಳ ಆಕ್ತೀನಲ್ಲಾ ಹಂಗಾಗಿ ಇವತ್ತು ಮನೆಗ ಹೋಗ್ತೇನೆ ಒೋಗಸು ಒಬ್ಬಳ ಯಾ ಅಂತ ಅವರು
ಹ್ಮ್ ಹ್ಮ್ ಮನೇಲಿ ಮನೆಗೆ ಅಣ್ಣ ಅವ್ರು ಹೋದಿದ್ರಾ
ಇದರಿ ನಮ್ಮ ಅಣ್ಣ ಅಲ್ಲೇ ಇರೋದು ಮನೆಯಲ್ಲೇ ಇದ್ದಾನೆ
ಹ್ದಾರಾ ಏನಂದ್ರು ಅಣ್ಣ
ಹಾ ಏನಂದಿಲ್ಲಬ್ರರು ಏನಂತಾರೆ
ಹ್ಮ್
ಏನಂದಿಲ್ಲ ಅದುಲ್ಲ ಇಲ್ಲ ಹಾ ಎಷ್ಟು ಹುಷರ ಇಲ್ಲ ಅಂತಾರೆ ಅಷ್ಟೆ ಹಾ ಅಷ್ಟೇ ಅಷ್ಟೇ ಆಯ್ತ ಇನ್ನೊಂದ ಮಂತಲ್ಲ ಮತ್ತ ಹೋಗ್ತೀನಿ ಅವರಿಗೆ ಹೇಳಿದ್ದೀನಿ ಓನರ್ಗೆ ಹೇಳಿದ್ದೀನಿ ಪಿ ಜಿ ಓನರ್ಗೆ ಹೇಳಿದೆ ಅವ್ರಿಗೆ ಒನ್ ಮಂತ್
ಹ್ಮ್
ಹ
ಹಾ ಒಂದ್ ಮಂತ್ ಆಯ್ತು ಒಂದ್ ತಿಂಗ್ಗಳ ಆಗದು ಅ
ನಾವು ಅವ್ರಿಗೆ ಓನರ್ಗೆ
ಹಾ
ಹಂಗಾದ್ರೆ ಅವರು ಇವಾಗ ಯಾರನ್ ನೋಡಕ್ ಬರ್ತಾರಲ್ವಾ ಅವಾಗ ಹೇಳ್ತಾರ ಅಡ್ವಾನ್ಸ್ ಹೇಳ್ಬೇಕು ಒಂದ್ ಮಂತ್ ಅಡ್ವಾನ್ಸ್ ಹೇಳಿದ್ರೆ ಇವಾಗ ಯಾರಾದ್ರರು ಪಿ ಜಿ ನೋಡಕ್ ಬರ್ತಾರಲ್ವಾ ಹಗ ಅವ್ರಿಗೆ ಹೇಳ್ತಾರೆ ಈ ಬೆಟ್ ಖಾಲಿದೆ ಅಂತಂದು ಹೇಳ್ತಾರೆ ಅವಾಗ
ಹಾ ಹೌದಾ
ಹ ಅದಕ್ಕೆ ಬೇರೆಯವ್ರು ಬರ್ತಾರೆ
ಪಿಜಿ ಯಾಲ್ಲಿ ರೂಮು ಒಂದು ಐವತ್ತು ನೂರ ಇದ ಇದಾವ
ಫಿಫ್ಟೀನ್ ಫಿಫ್ಟೀನ್
ಫಿಫ್ಟೀನ್ ನೇ ಇರೋದಾ
ಹದ್ನೈದು ಹದ್ನೈದು ಹಾ
ಅದೇ ಹದ್ನೈದೇ ಇರೋದಾ ಮತ್ತೆ ಫೋರ್ ಅಂತಸ್ ಬಿಲ್ಡಿಂಗ್ ಇದೆ ಹದ್ನೈದೇ ಇರೋದಾ
ಹ ಅಷ್ಟೇ ಪ್ರೋ ಇಲ್ಲಿ ಬರತ್ ರರಿ ಶೇರಿಂಗ್ ಟೂಷರಿಂಗ್ ಅಷ್ಟೇ ಬೇರೆ ಪಿ ಜಿಗಳಲ್ಲಿ ಏನಂದ ಫೋರ್ ಫೋರ್ ಶೇರಿಂಗು ಆತರ ಫೈವ್ ಫೈವ್ ಶೇರಿಂಗ್ ಇದೆ ನಮ್ಮ ಪಿ ಜಿಯಲಿ ಇದ್ದರೆ ತ್ರೀ ಶೇರಿಂಗ್ ಇಲ್ಲ ಟೂ ಶೇರಿಂಗ್ ಅಷ್ಟೇ ಇರಬೇಕು
ಹಾ ಇಲ್ಲ ಫೋರ್ ಅಂತ ಸ್ಪಿಡ್ಲಿಂಗ್ ಇದ ಅಲ್ವಾ ಅದಕ್ಕೆ ಜಾಸ್ತಿ ಜನ ಇರ್ತಾರ ಏನಂತ ಕೇಳಿದೆ ಇಷ್ಟೇ
ಹ್ಮ್ ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ಇ್ಕ ತು ಇನ್ನುೂ ಹ ಬಟ್ಟೆಲ್ಲಿ ಜಾಸ್ತಿ ಜನ ಇರಕ ಆಗಲ್ಲ ಇವ್ರ ಇನ್ನೊಂದ ಇದೆ ಇದೇ ತರದ ಇದ ಅವ್ರ್ದು ಪಿ ಜಿ ಆ ಕಡೆ ಅತ್ತಿಗುಪ್ಪೆಯಲ್ಲಿ ಇನ್ನೊಂದಿದೆ
ಹಾ
ಅವರು ಯಾಕೋ ಈ ತರ ಮಾಡಿದಾರ ಗೊತ್ತಿಲ್ಲ ಈವಾಗ ಆಲ್ಮೋಸ್ಟ್ ಅಲ್ಲ ಹೆಂಗೆ ಅಂದ ್ರೆ ಯಾರು ಇದ್ರ ಬೇರೆು ಇರಾಕ ಇದ್ರೆ ಒಬ್ರೇ ಇರ್ಬೇಕುಲ್ಲ ಇಬ್ರೇ ಇರ್ಬೇಕಂತ
ಹಾ ಅದು ಅದೇ ಚೆನ್ನಾಗಿರೋ
ರೀನಾಕ್ ಫೋನ್ ಮಾಡಣ ಅಂದೇ ಅದು ಕ ಮಾಡಡರ
ಹಲೋ
ಹ
ಇದ್ರೆ ಒಬ್ರು ಇರ್ಬೇಕು ಇಲ್ಲಾಂದ್ರೆ ಇಬ್ರು ಇರ್ಬೇಕು ಅಷ್ಟೇ ಜನ ಇರ್ಬೇಕು ಜಾಸ್ತಿ ಜನ ಇರ್ಲಕ್ ಹೋಗ್ಬಡ್ದ್ರು
ಹಾ ಹೌದು ಜಾಸ್ತಿ ಜನ ಇದ್ರೆ ಹಂಗೆ ಆಗೋದು ಅದು ಇದು
ಹ್ಮ್ ಸುಮ್ನೆ ನಮ್ ನಮ್ ಆಸ್ಟಲ್ಲಿ ಇ ನಮ್ ರೂಮ್ ಅಲ್ಲಿ ಟೂ ಜನ ಇರೋದು ಕ್ಷ
ಹ್ಮ ನಿಮ್ ರೂಮಟ್ ನೀವು ಚೆನ್ನಾಗಿದ್ದೀರಾ
ಹ್ಮ್ ಚೆನ್ನಾಗಿದೆ
ಅಷ್ಟೇ ಇರ್ಬೇಕರು ಜಾಸ್ತಿ ಜನ ಇದ್ರು ರೂಮಲ್ಲಿ ಇರಕ್ಕ ಆಗಲ್ಲ ಹ್ಮ್ ಜಾಸ್ತಿ ಜನ ಇದ್ರು ಚೆನ್ನಾಗಿರಲ್ಲ
ಹ್ಮ್ ಹೌದು
ಅದು ಇದು ನಮಗೆ ಇದದೆ ಫಸ್ಟ್ ಟೈಮ್ ಈಥರ ಇರೋದು ಬಟ್ ನಮಗೆ ಏನಂದ್ರೆ ಹಾಸ್ಟೆಲಲ್ಲಿರ್ ಹರ್ತೀವಲ್ವ ನಿಮ್ಗ ಏನು ಅನಿಸಲ್ಲ ಇದು ಪಿ ಜಿ ನಮ್ಮ ಫಸ್ಟ್ ಟೈಮ್ ಆಕ್ಚುಲಿ ಇರೋದು
ಹಾ
ಆ ಹಾಸ್ಟೆಲ್ ತಥರ ಫೀಲ್ ಕೊಡಲ್ಲ ಇದು ಆಕ್ಚುಲಿ ಹ್ಮ ಹಾಸ್ಟೆಲ್ ಬೇರೆ ಪಿ ಜಿನ ಬೇರೆ ಆಗುತ್ತೆ
ಹ್ಮ್ ಇವಾಗ ಯಾವ್ದಾದ್ ಜಾಬ್ ಹಾಕಿದರಾ ಅಪ್ಲಿಕೇಶನ್
ಇನ್ನು ಯಾವ್ದು ಬಿಟ್ಟಿದನಬ್ರು ಪೀ ಸಿ ಒಂದೇ ಬಿಟ್ಟಿದ್ದಾರೆ
ಹ್ಮ್ ಅದೇ ಅದೊಂದೇ ಬಿಟ್ಟಿದ್ದಾರೆ ಕೇಳ್ದ ಮತ್ತೆ ಯಾವ್ದನ ಬಿಟ್ಟಿದ್ದಾರೆ ಹಾಕಿದ್ರ ಏನಂತ
ಅಲ್ಲಿ ಲರ್ನ್ನ ಬಷ್ಟ ಯವುದ ಲಾಸ್
ಹ್ಮ್
ಹ್ಮ್
ಹ್ಮ್ ನಾನು ಆಕಿಲ್ಲ ನಾನು ಪ ಸಿ ಹಾಕ್ಲಿಲ್ಲ ನಮ್ಮ ನಮ್ಮ ಅಣ್ಣ ಬೇಡ ಅಂದ್ರು ಅದಕ್ಕೆ ಹಾಕಿಲ್ಲ
ಅಲಬ್ರು ಇದು ಹ ಪಿ ಸಿಕ್ಸಿಗೆ ಏನೋ ಯಾವ್ದೋ ಟೆಸ್ ಇದೆ ಅಂದ್ರಲ್ಲ
ಹಾ ಆರನೇ ತಾರೀಕ ಇದೆ ಮತ್ತೆ ಏಳನೇ ತಾರೀಕು ಎಂಟನೇ ತಾರೀಕಿಲ್ಲ ಮತ್ತೆ ಎಂಟನೇ ತ ಒಂಬತ್ತನೇ ತಾರೀಕ ಇದೆ
ಹೌದಾ
ಹ್ಮ್ ಅವತ್ತು ಫಂಕ್ಷನ್ ಇದೆ ಮತ್ತೆ ಆ ಏಳನೇ ತಾರೀಕು ಎಂಟನೇ ತಾರೀಕು ತಾರೀಕು ಫಂಕ್ಷನ್ ಇದೆ ಮತ್ತೆ ಹನ್ನೊಂದನೇ ತಾರೀಕು ಫಂಕ್ಷನ್ ಇದೆ ಅಂತ ಹೇಳಿದಿದ್ದಾರೆ
ಹ್ಮ
ಅದೆಲ್ಲಾ ಮುಗಿಸಕೊಂಡು ನೋಡ್ಬೇಕು
ಅಲ್ಲ ಟೆಸ್ಟ್ ಇವಾಗ ಅದೇ ಡೇಟಗ ಇರೋದು ಆಯತ್ತ ಮೂರು
ಅದೇ ಫೋರ್ ಇದೆ ಕನ್ಫರ್ಮ್ ಗೊತ್ತಿಲ್ಲ ಅವರು ನಾಳೆ ಆಗ್ರೆ ಆಗ್ಬೋದು ನಾಳೆ ಮೆಸೇಜು
ಒಓ ನಾಳೆ ಹಾಕಿದ್ರು ಒಂದೇ ದಿನದಲ್ಲಿ ಓದಕ ಆಗುತ್ತಾ
ಹಾ ಆಗುತ್ತೆ ಅದೇನು ಒಂದ ಫಿಫ್ಟೀನ್ ಮಾರ್ಕ್ಸ್ ಇರೋದು ಬರೀ ಅಾಕ್ಸ್
ಸರಿ
ಅದೇ ಮಕ್ಸಿಂದ ಇರೋದು ಅಷ್ಟೇ ಜಲ್ದಿ ನಾವು ಓದ್ರೆ ಓದ್ಬೋದು ಇಲ್ಲಾಂದ್ರೆ ಅದೇ ನ ವಕ ಕುಂದ
ಹಾ ಅದೇ ಅದೇ ನೀವೇನು ಹೋಗ್ತಿರಲ್ಲದುದು ಒಂದು ನಿಗೆ
ಏನ್ ಓದದೇ ಆಗ್ತಿಲ್ಲ ಇಲ್ಲಿ ಹಾಸ್ಟೆಲ್ ಅಲ್ಲಿ ಸುಮ್ನೆ ಆಯ್
ಹ್ಮ
ಓದಂಗೆ ಅನ್ಸಲ ಇಲ್ಲಿ ಆಾಸ್ಟೆಲ್ಲ್ಲಿ ಇದ್ದು
ಹ ಹ ಹಾಗೆ ಆಗುತ್ತೆ ಹಾಗಲ್ಲ ನಾವು ಅದ್ದಿಕೆ ಪಿಜಿ ಆಲ್ ಇದ್ರರು ನಮ್ಗೆ ಓದಕ್ಕ ಆಗಲ್ಲ ಹಂಗಾಗಿ ಲೈಬ್ರರಿ ಮಾಡಿರೋದು ಅಲ್ಲಿ ಎಲ್ಲರೂ ಓದದ್ ನೋಡಿ ಆದ್ರು ಓದ್ತೀವಿ ಅಂತ ಅಷ್ಟೆ
ಸುಳ್ಳು ಏನ ಮನೇೆಯಲ್ಲಿ ಇದ್ರೆ ಏನೋ ಮನೆಯನ್ನ ಅವರು ಅಂಜಿಕೆಗಾಗಿ ಹೋದ್ರೆ ಓದ್ತಿೀವಿ ಇಲ್ಲಿ ಏನು ಓದೇ ಇಲ್ಲ ನಮ್ಗೆ ಯಾರ್ು ಕೇಳ್ತಾರೆ ಅಂತ ಅನ್ಕೊಂಡ್ ಬಿಿಡ್ತೀವಿ ಸುಮ್ಮನೆ ಬಿಟ್ಟ
ಹಾ ನನ್ಗೇನ್ ಅದಕ್ಕೆ ನನಗೆ ಇವಾಗ ವೆೇಕೆಟ್ ಮಾಡಿ ಆರಾಮ್ ಮನೆಗ ಇದ್ರೆ ನಮ್ಮ ಅಪ್ಪ ಅದ್ರಲ್ಲಿ ಜಗ್ಗಿದು ಓದು ಓದು ಓದು ಓದು ಓದು ಅಂತಾರೆ
ಓದು ಏನ್ ಮಾಡ್ಲಕೈತಿ ಚಂತನ ಸುಮ್ನೆ ಖಾಲಿ ತಿರ್ಗಾಡ್ಲಕೈತಿ ಓದಲಕ್ ಬರ್ಲಾ ಮಾಡ್ಲಕ್ ಬರ್ಲಾ ಅಂತ ಮನೆಯಲ್ಲಿ ಬೈತಾರೆ ಇಲ್ಲಿ ಯಾರು ಬೈತಾರೆ ಹಾಸ್ಟೆಲ್ ಅಲ್ಲಿ
ಹಾ ಹಾ ಹಾ
ಕ್ಲಾಾಸಿಗೆ ಹೋಗ್ತಿೀವಿ ಬರ್ತಿೀವಿ ಮಕ್ಕೊತಿವಿ ಯದ
ಹಾ ಅದೇ ಇಲ್ಲಿ ಯಾರು ಅ ನಲ್ಲ
ಹ್ಮ್ ಮತ್ತೆ ಅಲ್ಲಿ ಏನೋ ಪಿಯುಸಿಯಲ್ಲಿ ಟೆಂತ್ ಅಲ್ಲಿ ಅವ್ರು ಹೋಗಿಸ್ತಿದ್ರು ಮುಂಜಳೆ ಎದ್ದು ಹಂಗ್ ಮಾಡಿ ಹಿಂಗ್ ಮಾಡಿ ಬಂದು ಓೋಗಿಸ್ತಿದ್ರು ಓದ್ತಿದೀವಿ
ಅವಾಗ ನಾವು ಊಟೆನ್ತ್ ಇದ್ದಾಗ ಏನ್ ಕಳಲ್ಲ
ಹ್ಮ್ ಓದದೆ ಓದಂಗಿ ಅನಸಾಲಲ್ಲಿ
ಹ್ಮ್ ಭಂದೆ ಅಡತ
ಹ್ಮ್
ಸರಿ ನಮ ದೌಡ್ಟ ಎಂತ್ದಾಗ ನಾವು ಹ್ಮ ನಾವ್ ಟೆಂತ್ ಇದ್ದಾಗ ಹೆಂಗೆ ಗೊತ್ತ ಬ್ರೋ ನಮ್ ಸರ್ ಯಾವಾಗಂದ್ರೆ ಅವಾಗ ನಾವೇ ಟೆಂತ್ ಅಲ್ವಾ ಬೋರ್ಡ್ ಎಕ್ಸಾಮ್ಸ್ ಅಲ್ವಾ ಹಂಗ ಈ ನಮ್ಮ್ ಸಾರು ನಾವ್ ಎದ್ದಳತ ಇದ್ದಿಲ್ಲ ಸವರ ಬಂದು ಹಬ್ಸೋ್ದದು ಗೊತ್ತಾ ಪಾಪ ಎಲ್ಲನ್ನ ಬೆಳಗ್ಗೆ ಬಂದು ಒಂದು ಕಟ್ಟಿ ಗಿಡ್ಕೊಂಡ್ ಬರ್ತಿದ್ರು ಇಲ್ಲಾಂದ್ರೆ ಒಂದ್ ವಾಟರ್ ಅಲ್ಲಿ ವಾಟರ್ ಇಿ ಕುಂಬರವರು ಎಬ್ಸ ಹೋಗ್ತಾರೆ ಉಂಟ ೊಂಡು ಒಬ್ರು ಆಂಟಿ ಬೆಳ್ ಹೊಡಿತಾ ಇದ್ರು ಬೆಳಗ್ಗೆ ಅವಾಗ ಎದ್ದ ಹೇಳ್ಬೇಕು ಅವಾಗ ಎದ್ದಿಲ್ಲ ಸರ್ ಎಬ್ಸಕ್ ಬರ್ತಾರೆ ಎದ್ದಿಲ್ಲ ಅಂದ್ರೆ ಅದು ಸ್ಟಿಕ್ ತಗೊಂಡು ಹೊಡಿಯದು
ಸರಿ ಮತ್ತೆ ಮಾಡ್ತ
ಬಂದಿರ್ತರಲ್ಲ ಬಾಟಲಲ್ಲ ಅದ್ರ ನ ಮುಖದ ಮೇಲೆ ಸರುತೆ ಹಾಂ ಸರಿ ಬ್ರೋ ಹಾಂ ಸರಿ ಸರ್